ಹ್ಮ ಕಥ ಆಾಯ್ತು ಹಲೋ ಹಾ ಹೇಳಿ ಕೆೇಶರ
ನಾನ್ ವಿಕಾಸ್ ಅಲ್ಲ ಅಣ್ಣ ರವಿ ಅಣ್ಣ ನ
ಹಾ ಹೇಳಿ ರವಿ ಅವ್ರೇ ಸಾರಿ
ಏಣ್ಣ ಇನ್ ಹೆಸನ್ ಬಿಟ್ಟಲ್ಲವಲ್ಲ
ಇಲ್ಲಣ್ಣ ನಾ ನಾನ ಈ ಕಡೆ ಇಲ್ಲ ಅದಕ್ಕೆ ಈ ಕಡೆ ಬಿಕಾಸಿ ಮಾತಾಡಿದೆ ನಿಮಗೆಲ್ಲ ಹೇಳಿ
ಹೌದಾ
ಹಾ ಏನ್ ಮಾತಾಡ್ತಿದ್ರ ಏನು ಏನ್ ಸಮಾಚಾರ ಹ ವಿಕಾಸ್ ಇಲ್ಲ ನಮ್ಮ ಮೂೂರ ಹತ್ರಕ್ಕೆ ಎಂಬೈ ಹತ್ರ ಓನಹಳ್ಳಿ ಅಂತ ನಮ ಮೂರ್ ಹತ್ರ ವಿಕಾಸ ಕೆಂಬಾವ ಹತ್ರ
ಹಾ
ಹೋನಳ್ಳಿ ಅಲ್ಲೇ ನಮ್ಮೂರ್ ಸೈಡ್ ಅವ್ರ ಊರ ಎ ಎಲ್ಲ ಅಲ್ಲಿೇ ಲೋಕಲ್ಲ್ಲ ನಾವೆಲ್ಲಾ ವಿಕಸ್ ಅವ್ರಲ್ಲ ನಾವೆಲ್ಲ
ಹೌದಣ್ಣ ಅವ್ರ ರಿಲೇಷನ್ ಆಗ್ತಣ್ಣ ನನ್ಗವ
ಹೌದಾ ಹಣ್ಣ ಅವರೆಲ್ಲ ನಮ ಫ್ರೆಂಡ್ಸ್ ಅಣ್ಣ ಅವ್ರಲ್ಲಾರ ಹ
ಹ
ಕೇಣ ಮತ್ತೆ ಗಾಂಧಿ ಮದನ್ ಜಯಂತಿ ಯಾವ ಮಾಡತ್ರಣ ಆಣ
ಏ ಅಣ್ಣ
ಹ ಗಾಂಧಿ ಮಥನ್ ಜಯಂತಿ ಅಕ್ಟೋಬರ್ ಎರಡಕ್ಕಾದಲ್ಲ ಅಣ್ಣ
ಹಾ ಅಕ್ಟೋಬರ್ ರಡುಣ
ಹಣ ಮಾಡೋಣಣ ಗಾಂಧಿ ಜಯಂತಿ ಅದೇ ಮಾಡೋಣ ಗಾಂಧಿ ಮನ್ ಜಯಂತಿ
ಹಾ
ಹಣ
ಸಿ ಶಾ
ಹಲೋ
ಆಣ ಆಣ
ಹೇಳಿ ಅಣ್ಣ ಮತ್ತೆ ಏನ್ ಸಮಾಚಾರ ಹೇಳಿ ಊರ್ ಕಡೆ ಮಳೆ ಬೆಳೆ
ಕಷ್ಟ ಆಯ್ತಣ
ಹಾ ನಾಷ್ಟತ ಆಯ್ತಾನ ಇದು ಮಾಡಿದೀವಿ ಅವಲ
ಅವಲಕಿ ಮಾಡಿದ್ರಾ
ಹಾ
ಹ್ಮ್ ಹ್ಮ್ ನಮ್ ಕಡೆ ನಷ್ಟ ಇಷ್ಟ ಗೊತ್ತ ನಾವ್ ಊರಿ ಬಂದಿ ಅಂದ್ರ ನಾವು
ಹಣ್ಣ
ಉರಿ ಬಂದ್ರೆ ಒಮ್ಮೆ ಊಟನೇ ಇವ ನಷ್ಟ ಪಷ್ಟ ಅಂದ್ರೆ ಮತ್ತ ಮನ್ಯಾಗ ಬೈದಾಡ್ ಬಿಡ್ತಾರ
ಹಾ
ಗೊತ್ತಣ ನೀವು ಮನ್ಗಿದ್ರ ನಷ್ಟ ಮಾಡ ಕೊಡ್ತಾರ
ಏ ಹೌದಣ
ಹ್ಮ್
ಡಾಕ್ಯೂಮೆಟ್ಸ್ ಲೀಯೋಂತ ವಸಿಂಗ ಹಲೋ
ಹಾ
ಹಾ ಹೇಳ
ಏನಣ್ಣ ನಿ ಎಜುಕೇಶನ್
ನಮ್ ಎಜುಕೇಶನ್ ಅಣ್ಣ ಎದು ಮುಗ ನೋಣ ಬಿಟೆಕ್ಗ ಒಂದು ಕಂಪ್ನಿ ಓನ್ ಕಂಪ್ನಿ ಪ್ನಿ ಆಗ್ತಾ ಒಂದ ಏನಂದ್ರೆ ಮ್ಯಾನುಫ್ಯಾಕ್ಚರ್ ಕಂಪ್ನಿ ಆಗ್ತಾ ಇದೀನಣ್ಣ ಬಿಟೆಕ್ ಮುಗದೆ ಜಣ ಬಿಟೆಕ್
ಬಿಟೆಕ್
ಹಾ ನಾನ್ ಬಿಟೆಕ್ ಮುಗಿದಿದೆ ಇವ ಒಂದ ಮ್ಯಾನುಫ್ಯಾಕ್ಚರ್ ಆಗ ಓ ಆಗಿ ಉತ್ತರ ಕರ್ನಾಟಕದಲ್ಲಿ ನು ಒ ಕಂಪನಿ ಆಗ್ತ ಪ್ಪದಿನಿ
ಅದು ಬೀಟಕ್ ಎದಕ್ ಸಂಬಂಧ ಪಡ್ತಣ
ಅದು ಇಂಜಿನಿಯರಿಂಗ್ ಅಣ್ಣ ಟೆಕ್ನಾಲಜಿ ಆಗಿ ಯೂಸ್ ಬರ್ತಾನ ಟೆಕ್ನಾಲಜಿ ಯಾವ ತರ ಫೂ ಸರಿ ಹಂಗಗೆ ಯಾಕಂದ್ರೆ ಒಂದು ಒಂದು ಪ್ರೊಡಕ್ಟ್ ಆಗ್ಲಿ ಆ ತರ ಟೆಕ್ನಾಲಜಿ ಓ್ತ ಇದದೆ ಅಲ್ಲಕ್ಕ ನಮ್ ಇಂಡಿಯಾದಲ್ಲಿ ನಮ ಕಣ್ಸುಗ್ತಾ ಇದೆ ಅದಕ್ಕೆ ನಾವು ಒಂದು ಕಂಪ್ನಿ ಓನ್ ಆಗ ಒಂದು್ ಕಂಪ್ನಿ ಓಪನ್ ಮಾಡ ಇವಾಗ ನಂದು ಊನಿ ಫ್ಲೈಟ್ ಇದೆ ನಂದು ಫ್ಲೈಟ್ ಇದೆ ಆ ಫ್ಲೈಟ್ ಫ್ಲೈಟ್ ಇದೆ ನಮ್ದು ಹ ಫ್ಟ್ನಾ ಮ್ಯಾನಿಫ್ಯಾಕ್ಚರ್ ರ್ ಅಂದ್ರೆ ಒಂದು ಪಾರ್ಟಸ್ ಫ್ಲೈಟ್ ಒಂದ್ ಪ ಆ ನೆಲ್ಲ ರೆಡಿ ಮಾಡ್ತೀವಿ ಫ್ಲೈಟ್ಗೋಸ್ಕರ ಒಂದು್ ವಿಮಾನ ಯ ಯಾವ ತರ ಆಡುತ್ತೆ ಯಾವ ತರ ಇಲ್ಲ ಹೆಂಗಿರುತ್ತೆ ಹೆಂಗಿಲ್ಲ ಅಂತ ಮಾಡ್ತಾ ಇದ್ದೀವಿ
ಹೌದಾ
ಹಾ
ಹ್ಮ್ ನಿಮ್ದು ಓನ್ ಫ್ಲೈಟ್ ಐತಣ್ಣ
ಆರ್ತರಾ ನಮ ನೋಡಕ
ಇಲ್ಲಣ್ಣ ನಾವ ಅಷ್ಟೆ ಎಲ್ಲಾ ರುಚಿ ಇಲ್ಲಲ್ಲಣ್ಣ ನಿಮ್ಮಷ್ಟ
ಏ ಅದಕ್ಕೆೇನು ಫೋನ್ ಪೇ ನಂಬರ್ ಹೇಳಿ ನಾವವು
ಓ ಬೇಡಣ ನೀವು ಆ್ದಿಷ್ಟೇ ಸಂತೋಷ ಆಯ್ತು ನನಗೆ ಇವಾಗ
ಹ ತುಂಬಾ ಜನ ಹೇಳ್ತಾರೆ ಏ ಆಗುತ್ತೆ ನಿಮ್ದು ಇದ ಇಲ್ಲ ಬ್ಯಾಂಕ್ ಬ್ಯಾಂಕ್ ಮ್ಯಾನೇಜರ್ ನಮ್ ಮಾಮನ ಇದಾರೆ ಎಲ್ಲ ಮಾಡ ಮಗೆ
ನಮ್ದ ಯಾವ ಬ್ಯಾಂಗಂತಸ ಗೊತ್ತ ಅಣ
ಹಾ ಗೊತ್ತು ನಿಮ್ದ್ ಯಾವ ಬ್ಯಾಂಕ್ ಎಲ್ಲಿ ಹೆಂಗಿದೆ ಹೆಂಗಿಲ್ಲ ಕೆನರಾ ಬ್ಯಾಂಕ್ ಇದೆ ನೀ ನಿಮ ಕೆನರಾ ಬ್ಯಾಂಕ್ ಅಲ್ಲಿ ನಿಮ್ದು ಏನಲ್ಲ ಮಿನಿಮಮ್ ಎರಡ್ ಸಾವಿರದ ಮೇಲೆ ಇದೆ ನಿಮ್ಮು ಹಾ ಎಲ್ಲ ಗೊತ್ತು ನಿಮ ಫೋನ್ ಪೇ ಹಿಸ್ಟ್ರಿ ತಗಿಲ್ಲ ನೀವು ಯಾರಿಗೆ ಏೇನ್ ಫೋನ್ ಪೇ ಮಾಡ್ತಿರಿ ಎಲ್ಲ ಮಾಡ್ತೀರಿ
ಅಷ್ಟು ಟೇಲೆಂಟ್ ಐತಿ ಜಾಣ ಈ ಮಾತ್ರ
ಮತ್ತೆ ನಾವವು ಬಿ ಟೆಕ್ ಎದಕ್ ಮಾಡಿರ್ತಿೀವಿ ಮತ್ತೆಟೆಕ್ನಾಲಜಿ ಎರ್ ಕ ಮಾಡಿರ್ತೀವ ತಾನೇ ನಿಮ್ಗೊಂದ್ ಗಿಫ್ಟ ಕೂಡ ನಾನು ತಿಳ್ಕೊಡೀನಿ
ಇಲ್ಲ ಅಷ್ಟೊಂದು ಗೊತ್ತಿರೋಣ ನಂಗೆ ಅದು ಅದ್ರ ಬಗ್ಗೆ
ನಿಮ್ಗೊಂದು ಗಿಫ್ಟ್ ಗಿಫ್ಟ್ ಕೊಡ್ಬೇಕಂತ ತಿಕೊಂಡಿನಿ ಕಾ ಕಾ ಕಾ ಹ
ನಮ್ದೇನ್ ಗೊತ್ತಣ ನಮ್ದು ಇವಾಗ ಆಪ್ ಕಂಡು ಹಿಡೋದು ಫಾಸ್ ಕಂಡು ಹಿಡೋದಲ್ಲ
ಹಾ ಹೌದಾ
ಕಡ್ಯದ ನಾವು ಬರೀ ಓನ್ಲಿ ಕಡದ್ರೆ ಇದಿದ್ಯುದ್ದಾನೇ ಆತ ದೊಡ್ಡ ದೊಡ್ಡು
ಹೌದಾ ಇವಾಗ ನಾವ ಆ್ಯಪ್ ಇದೆ ಒಂದ್ ಆ್ಯಪ್ನ ಯಾವ್ದ್ಗಲ್ಲಿ ಆ್ಯಪ್ ಸರಿಯ ಇದೆ ಏನಂತ ಇದುಕು ಪ್ಲೇ ಸ್ಟೋರ್ ಹೋಗಿ ಕಮೆಂಟ್ ಮಾಡದು ನಾವು ಕಮೆಂಟ್ ಮಾಡಿ ಅವ್ರ ನಮ್ಗೆ ಸಜೆಸ್ಟ್ ಮಾಡ ಪುನ ಕಕೊಂಡ್ ಬಿಡ್ತಾರೆ ಸಾಫ್ಟ್ವೇರ್ ಡೆವಲಪ್ ಮಾಡಕ್ಕೆ ಆ ತರ ಈ ತರ ಅಂತ
ಹೌದಾ
ಹೇಳಿ ಮತ್ತೆ ಏನ್ ಸಮಾಚಾರ ನಡೆಸಿದ್ದಾರೆ ರವಿ ಅವ್ರೇ
ನಮ್ಕ ನಿಮ್ಕ ಬಾಳ ಡಿಫ್ರೆನ್ಸ್ ಐತಣ್ಣ
ಹೌದ ಹೌದ ಹೌದು ಉತ್ತರ ಕರ್ನಾಟಕ ಏನು ಏನೋ ಡೆವಲಪ್ ಆಗ್ತಲ್ಲ ಅಂತೆ ಹೇಕೆ ನಿಮ್ಗೆ ಒಂದು ಟಿಕೆಟ್ ಹಾ ಅದಕ್ಕೆ ನಾನು ಪ್ಲಾನ್ ಮಾಡಿದ್ದೀನಿ ನಮ್ಗೆ ಒಂದು ವಿಕಾಸ್ಧಾತಾ ಇದ್ದೀನಿ ಎಂಎಲ್ಎ ಟಿಕೆ ಇಟ್ಟು ನಮ್ ಕೆಂಂಬಬಿ ಸಲ ತಾಲೂಕು ಆಗ್ತಾ ಇದೆ ಅವ್ರಿಗೆ ಎಮ್ ಎಲ್ ಎ ತಾಲೂಕ್ ಆಯ್ತ ಅಂದ್ರೆ ಕೆಂಬಿ ಕೆಂಬ ತಾಲೂಕ ಆಯತ ಅಂದ್ರೆ ಅವ್ರಗ ಒಂದು ಟಿಕೆಟ್ ಕೊಡ್ಸವಿ ಅಲ್ಲಿ ಎಲೆಕ್ಷನ್ ನಿದುರ್ಸ್ತೀವಿ ಈ ಸಲ ಅದೇ ಪ್ಲಾನ್ ಇದೆ ಅವರೇ ಡೆವಲಪ್ ಆಗಿ ಆಗುತ್ತ ಅಂತ ಹೇಳಿದಿದ್ದಾರೆ ಶ್ಯಾಮಟಸತ್ಪ ದಶಣಪುರ್ ಅವ್ರು ನೋಡೋಣ ಕಾಯ್ತಿರ್ತೀನಿ ಏನಾಗತ್ತೆ ಏನಿಲ್ಲ ಅಂತ
ಹಾ ಅವನ್ ಟಿಕೆಟ್ ಕೊಡ್ಸ್ತಾರಣ ಅವಾಗ
ಹ ಗಾಂಧಿ ಮತ್ತೆ ಆಗ ಏನ್ ಮಾಡಿದ್ರು ರಾಜಕೀಯ ಒಳಗ ಬರ್ಲಿಲ್ಲ ಅವ್ರು ದೇಶ ಸಲ ಅಂದ ಆ ಆತರ ನಾ ವಿಕಾಸ್ ಕೂಡ ಆತರ ಮಾಡ್ಬೇಕ ಅಂತ ಬಾಳ ಆಸೆ ಅದೆ ನಮ್ಗೆ
ಹಾ
ಆ ಇವಾಗ ನನ್ನ ಫ್ಲೈಟ್ ಡಿಸೆಲ್ ಹಾ ಇವಾಗ ನಮ್ ಫ್ಲೈಟ್ ಡೀಸೆಲ್ ಆಗ್ತಾ ಇದೆ ಅದಕ್ಕೆ ಡಿಸೆಲ್ ಆಗ್ತ ಊವರ ಅಂಗ ಸೀತ ಕೆಂಪೈ ಗೋಪೈಕ್ ಹೋಗ್ಬೇಕು ಇವಾಗ ಯಾಕಂದ್ರೆ ಅಲ್ಲಿ ಉನಾಳಿ ಅಂತಲ್ಲಿ
ಹ ಏನು
ಅಲ್ಲೇ ಇದ್ರಾಗ ನೋಡಿಲ್ಲ ನ ಐ ಬಿ ಅಂತಿದೆ ಕೆಂಬೈಲ್ಲಿ ಇಲ್ಟಾ ಪ ಇಲ್ಟಾ ಪ ತರ ಕೇಳ ಐಬಿ ಮತ್ತೆ ಇವಾಗ ಹುನಳ್ಳಿಯಲ್ಲಿ ವಿಕಸಿದ್ದಾರೆ ಅ ಕಾರ್ ಹ ವಿಕಾಸ್ ಅವರು ಕಾರ್ ತಗ್ಂಬ ಬರ್ತಾರೆ ಅಲ್ಲಿ ಫ್ಲೈಟ್ ಸ್ಟಾಪ್ ಮಾಡಿ ಸೀದಾ ನಾವು ಕಾರ್ ನ ಹೋಗ್ತೀವಿ ವಿಕ ಸರ್ಕಾರದಗಲೆ
ಹೌದಣ ಅವ್ರ ಮಂಜು ಅಂತ ಅವ್ರರು ಗತ್ತಾರ ಅಣ್ಣ
ಏ ಅವ್ರು ಮಂಜು ಅವ ಬಾರಿ ಅವರು ಅವರೇ ಅವ್ರ ಕ ನಾವ್ ಈ ತರ ಇರೋದ ಕಾರಣ ಅವರು ಕಬ್ರೋ
ಓ ಹೋ ಹೌದಾ
ನಾವ್ ಈ ತರ ಈ ತರ ಕೋಟಿ ಅಧಿಪತಿ ಇರೋದ ಕಾರಣನ ಅವ್ರು ಮಂಜು ಅವರು ಲ್ಲಿ ಇರ್ತಾರೆ ಮಂಜೂರ್ ಅವ್ರಿಗೆ ಕಾರಣನಾ ಅವ್ರು ಯಾಕಂದ್ರೆ ತೋರ್ರಿಸಕ ಕೊಡಲ್ಲ ಸಿಂಪಲ್ ಆಗಿ ಮನುಷ್ಯ ಸಿಂಪಲ್ ಆಗಿರ್ ತರ ಮನುಷ್ಯ ತೋರಿಸ್ ಕೊಡಲ್ಲ ಅವರು ಇನ್ನೊಬ್ಬ್ರಿಗೆ ಬೆಳೆಸ್ತಾರೆ ಇನ್ನೊಬ್ರಿಗೆ ಶ್ರೀಮಂತ ಮಾಡ್ತಾರೆ ಅವ್ರ ಶ್ರೀಮಂತ ಆಗಲ್ಲ
ಹಾ ಹಾ
ಅವ್ರ ಬಗ್ಗೆ ಹೇಳಕೆ ಸಾಲಲ್ಲ ಬುರ ಅವ್ರರು ಬೇರೆನೆೇ ಬುರ ಅವ್ರ ಅವ್ರ ಬಗ್ಗೆನ ಹೇಳಕ್ಕೆ ಸಾಲಲ್ಲ ಕಂಡಪಟ್ಟಿದೆ
ಹ್ಮ್ ಹ್ಮ್ ಮೀಟ್ಗಿದ್ರಣ ಅವ್ರ ಎಲ್ಲಾ ನೀವು ಇವಾಗ
ಈ ಈ ತರ ಈ ತರ ಇರೋಕ್ ಕಾರಣೇನ ಅವರು ನಮ್ ದೇವ್ರು ಅವರು ಮಂಜು ಅವರು ನನಗೆ
ಹಓ ಹೋ ಹ ಅಂದ್ರೆ ಮೀಟಗಿದ್ರ ಅವಾಗ ಅವ್ರನ್ನ ಇವಾಗ ರ
ಹ ಇಲ್ಲ ಅವಾಗ್ಲೇ ಮೀಟ್ಾಗಿದ್ದು ಅವರು ಸಿಗಲ್ಲ ಈ ಕೈಯಲ್ಲಿ ಯಾಕಂದ್ರ ಸ ಅವರು ಹ ಇರ್ತಾರೆ
ಅವರುೂ ರಾಜಕೀಯದಾಗ ಅವ್ರಣ್ಣ
ಇವ್ರು ಡಿ ಕೆ ಶಿವಕುಮಾರ್ ಎಲ್ಲಾ ಅವ್ರ ಮಗಳನ್ನ ಮ್ಯಾರೇಜ್ ಆಕ್ ಾರೆ ಅವರು
ಹಣ ಅವ್ರೇಜು ಇವ್ರೇಜು ಸಿಕ್ಕಾಪಟ್ಟ ಲ ಹಂಗೋಗಲಿಲ್ವಾ
ಏಜದ್ರೆ ಏ ಏಜ್ ಇದ್ರೆ ಏನು ಆಗಲ್ವಾ ಅವ್ರ ಏಜ್ ಇರುತ್ತೆ ಏನಗುತ್ತೆ ಏಜ್ ಮುಂದೆ ನಾವು ಅವರು ತ್ರೀ ಇಯರ್ಸ್ ಆದ್ರೆ ನಾ ಫೋರ್ ಇಯರ್ಸ್ ಆಗಲ್ವಾ ಮುಂದೆ
ಹ
ನಡೀತಿದ್ದೆ ನಮಗೆ ಏನ ನಡೀತಿದ್ದೆ
ಹಾ ಹಾ್ ಹಾ ನಿಮಗ ನ್ ಇಡ್ತಾನ ಏನ್ ಮಾಡಕ್ ಬರ್ಲಣ ಅಂದ್ರ
ಹಾ ಹಾ
ನಮಗೂ ರೀಸೆಂಟ್ ಆಗಿ ಕಸ್ಕೊಂಡಿಲ್ಲವಣ ಅವರು ಮಂಜು ಅವರು
ಹಾ ಹಾ ಹಾ
ಅದ
ಏ ಬಾರಿ ಕೆಂಬಯ್ಯಲ್ಲಿ ಹೋಗಿ ನೀವು ಕೆಯಟ್ಟ ಟ್ಟಾಗಿ ಗೊತ್ತಾಗುತ್ತೆ
ಹೌದಾ ಇವಾಗ ಇರ್ತಾರ ಅಂದ
ಹ ಕೆಂಬಾವಲ್ಲಿ ಏನನು ಹೋಗಿ ಮಾ ಕೇಳಿ ಮಂಜು್ರ ಬಗ್ಗೆ ಹೇಳೇಳ್ತಾರೆ
ಇವಾಗ ಇರ್ತಾರ ಅವರು
ಹಾ ಮತ್ತೆ ಏನ್ ವಿಕಾ ರವಿ ಅವರವರ ಏನ ರವಿ ಅವರು ರವ ಒ್ ಸೆಕೆಂಡ್ ಹೇಳ್ತಾ ಇದ್ದೀನಿ ಕೇಳಿ
ಹ್ಮ್
ಹಾ ಬ್ರೋ ಬ್ರೋ ನಮ್ಗಂದು ಕಾಲ್ ಬರ್ತಾ ಇದೆ ಆಮೇಲೆ ಕಾಲ್ ಕೊಲ್ ಮಾಡೆ ಹಾಂ